ಹಲೋ
ನಮಸ್ ಹಾ ನಮಸ್ತೆ ಮೇಡಮ್ ಏನ್ ಮಾಡ್ತಿದೀರಾ? ಆರಾಮಾಗಿದ್ದೀರಾ?
ಆರಾಮಾಗೈದೆ ಮೇಡಮ್ ಊಟ ಮಾಡಿ ಕುೂತ್ಕೊಂಡಿದೀವಿ ಮೇಡಮ್.
ಹೌದಾ ಮೇಡಮ್ ಮತ್ತೆ ಏನ್ ಇವತ್ ಆರಾಮ ಏನು ಮಕ್ಳು ಸ್ಕೂಲಿಗೆ ಹೋದ್ರ ಇವತ್ ರಜಾ ಹಾಕ್ಸಿದ್ರ
ಇಲ್ಲ ಮೇಡಮ್ ಹೋದ್ರು ಒಂದಿನನು ತಪ್ಸಂಗಿಲ್ಲ ಹಂಗೆ ರೂಲ್ಸ್ ಬಂದೈತ್ ಮೇಡಮ್ ಈಗ
ಅದು ನಿಜನ್ ಮೇಡಮ್ ಮನೇಲಿ ಇದ್ರೆ ಅವ್ರು ಹಿಡಿಯಕ್ ಆಗಲ್ಲ ತಗಳ್ರಿ ಮೇಡಮ್
ಹ್ಮ ಹುಚ್ಚತ್ತ ಹುಚ್ಚಿಡ್ಸ ಹೋಗ್ತಾರೆ ಮೇಡಮ್ ಮನೆಗ ಏನಾನ ಇದ್ರೆ ಅವ್ರು ಅದಕ್ಕೋಸ್ಕರನ ಎಂದತ್ ಸ್ಕೂಲ್ಗೆ ತಪ್ಸಲ್ಲ ಮೇಡಮ್.
ಹ್ಮ ಒಳ್ಳೆ ಕೆಲ್ಸ ಮೇಡಮ್ ಅವ್ರಗು ಅಲ್ಲಿ ಸ್ಕೂಲ್ ಹಕ್ಕಲ್ ತಂಗ ಹೋಗುತ್ತೆ ನಾವು ಮನೇಲಿ ಆರಾಮಾಗಿರ್ಬೋದು. ಹಾ ಮೇಡ್ ಮತ್ತೆ ಮೇಡಮ್ ಇವತ್ತ ಏನ್ ಟಿಫನ್ ಮಾಡ್ಕೊಟ್ರಿ ಮಕ್ಳಿಗೆ?
ಇವತ್ ಬಿಸಿಬಳೆ ಬಾತ್ ಮಾಡ್ಕೊಟ್ಟೆ ಮೇಡಮ್.
ಮೇಡಮ್ ಮತ್ತೆ ಎಲ್ಲಾ ಇಷ್ಟ ಪಡ್ ತಿಂತಾರಾ ಬೇಸಿಬಳಾಬತ್?
ಹ್ಮ ಎಲ್ಲಾರ್ಗೂ ಇಷ್ಟ ಮೇಡಮ್ ಮನಕ್ಳರ್ ಎಲ್ಲಾರ್ಗುನು. ನಮ್ಮ ಅಮ್ಮ ಅಪ್ಪ ಅಮ್ಮ ಪ್ಪ ಮನಿಯರ್ಗೂ ಮಕ್ಕಳಿಗೂ ಎಲ್ಲ ಇಷ್ಟ ಮೇಡಮ ಬಿಸಿಬೇಳೆ ಬಾತು
ಹೌದಾ ಮೇಡಮ್ ನಮ್ಮ ಮನೇಲಿ ಯಾರಿಗು ಅಷ್ಟು ಇಷ್ಟ ಆಗಲ್ಲ ಮೇಡಮ್ ಬಿಸಿ ಬೆಳೆ ಬಾತು ಅದಕ್ಕೆ ನಾವು ಜಾಸ್ತಿ ನಾನು ಜಾಸ್ತಿ ಮಾಡೋಕೆ ಹೋಗಲ್ಲ ಮೇಡಮ್ ಬಿಸಿ ಬೆಳೆ ಬಾತ್.
ಇಲ್ಲಿ ನಮ್ ತುಂಬಾ ಇಷ್ಟಪಟ್ಟು ತಿನ್ತಾರೆ ಮೇಡಮ್ ನನ್ ಕೈ ರುಚಿನೇ ಅಷ್ಟ ಅವ್ರ ಇಷ್ಟ ಪಡ್ತಾರೆ ನನ್ ಏನ್ ಮಾಡಿದ್ರ ಅವ್ರಗಿಷ್ಟ.
ಹ್ಮ್ ಮೇಡಮ್ ಮತ್ತೆ ಮೇಡಮ್. ತೋಟದಲ್ಲಿ ಏನೇನ್ ಆಕ್ತೀರಾ.
ತೋಟದಲ್ಲಿ ಮೆಕ್ಕೆಜೋಳ ಹಾಕತೀವಿ. ಮೇಡಮ್ ನಮ್ಗ್ ತರಕಾರಿ. ಮತ್ತೆ ತರಕಾರಿ ಸಸಿ ಹಾಕಿದ್ವಿ ಈಗೆಲ್ಲಾ ಇದಾಗೈತೆ ಮೇಡಮ್. ಎಲ್ಲ ಹಚ್ಚ್ದೀವಿ ಒಂದೊಂದು ಈಗ ಹಚ್ಚಿರೋ ಬಿಟ್ಟು. ಇಷ್ಟ್ಟುಕ್ ಮುಂಚೆ ಹಾಕಿರೋವು ಆಲೇ ಬೇಕಲಾಗತೈದೆ ಮೇಡಮ್ ಟಮೊಟೋ ಬದನೆ. ಮೆನ್ಸಿನಕಾಯಿ.
ಹಾ ಮೇಡಮ್.
ಆಕ್ತಾ ಇದ್ದೀವಿ ಆಮೇಲೆ ಮೆಕ್ಕೆಜೋಳ ಹಾಕ್. ಹಾಕ್ತಾದೀವಿ ಮೇಡಮ್. ಇವೆಲ್ಲ ಹಾಕೈತೇ ಮೇಡಮ್. ಮೇಡಮ್ ಈಗ ಟೊಮಾಟೊ ರೇಟು ಬಹಳ ರೇಟ್ ಆಗೈತೆ ಮೇಡಮ್ ಈಗ್ಲೇ ಕಡಿಮೆ ಆಗ್ತೈತಿ ಮೇಡಮ್ ನಮ್ಮ ತೋಟದಲ್ಲಿ.
ಹ್ಮ್ ಮೇಡಮ್ ಮತ್ತೆ ಮೇಡಮ್.
ಬದ್ನೇನೂ ರೇಟ್ ಐತೆ ಮೇಡಮ್ ಕೆಜಿಗೆ ಮೂವತ್ತು ನಲ್ವತ್ತು ಬದ್ನಿ ಐತೆ ಮೇಡಮ್ ಟಮಟೊ ಎಂಬತ್ತು. ಅರವತ್ತು ಐಟ್. ಐಟಮನ್ನ್ ಮೇಲೇ ಹೋಗೋತ್ತೇ. ಮೇಡಮ್ ಚೆಮೆಂ ಐತೆ ಮೇಡ್ ತರಕ ತ್ತ
ಎಲ್ಲಾ ನೀವ್ ಮಾರ್ಕೆಟ್ಗೆ ಹಾಕ್ತೀರಾ ಮೇಡಮ್ ಇಲ್ಲ ಕೂತ್ ಮಾರ್ತೀರಾ.
ಇಲ್ಲ ಮಾರ್ಕೆಟಿಗೆ ಹಾಕ್ತಿವಿ ಮೇಡಮ್. ಕೂತ್ ಮಾಡಕೆ ಟೈಮ್ ಎಲ್ಲಿ ಸಿಗುತ್ತೆ ಮೇಡಮ್ ಕೂತ್ ಮಾಡಕೆ ಬರಲ್ಲ ಇಲ್ಲ ಟೈಮ ಅಲ್ಲೇ ಹೋಗುತ್ತೇ. ಹೋಗುತ್ತೆ ಮೇಡಮ್ ಬಾಳ ಹಾಕ್ತಿರ್ತೀವಲ್ಲ ಬಾಳ ಚೀಲ್ಗಳು ಎಲ್ಲುಕ್. ಕೂತ್ ಮಾರಕ್ ಆಗುತ್ತೆ ಮಾರ್ಕೆಟ್ ಗೆ ಹಾಕ್ತಿವಿ ಮಾರ್ಕೆಟ್ಗೆ. ಕೊಟ್ಟು.
ಹ ಮೇಡಮ್ ಅದು ನಿಜಾನೇ ಮತ್ತೆ ಮಾರ್ಕೆಟಿಗೆ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಮೇಡಮ್ ಈಗ ಮಾರ್ಕೆಟ್ ಅಲ್ಲಿ ಅಂದ್ರೆ ಈಗ ನಾನು ಹೆಂಗ್ ಹೇಳ್ತಿದ್ದೀನಿ ಅಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ಗೆ ಹಾಕಿದೀರಾ ಅಂದ್ರೆ ನೀವು ಹ ಎಷ್ಟೊತ್ತಿಗೆ ಅಂದ್ರೆ ಈಗ ಮದ್. ಮಧ್ಯಾಹ್ನ ತಗೊಂಡು ಹೋಗ್ತಿರೋ ಏನ್ ಸಂಜೆ ತಗೊಂಡೋಗಿ ಕೊಟ್ಟು ಬರ್ತೀರ ಮೇಡಮ್ ಮಾರ್ಕರ್ಟ್ಗೆ.
ಬೆಳಗಿನ ಜಾವ ಐದ್ ಗಂಟೆಗೆ ಹೋಗ್ತಾರೆ ಮೇಡಮ್ ನಾಕ್ಕ್ ಗಂಟೆಗೆ ಹೋಗ್ಬಹದು ಐದು ಗಂಟೆಗೆ. ಹೋಗ್ಬೋದು ಅಲ್ಲ ಅೇ ಮೂರ್ ಗಂಟೆಗೆ ಓಪನ್ ಆಗಿರುತ್ತೆ ಮಾರ್ಕೆಟ್.
ಹೌದಾ ಮೇಡಮ್ ಅಷ್ಟು ಬೇಗ ಹೋಗ್ಬೇಕಾ ಮಾರ್ಕೆಟಿಗೆ ಅಷ್ಟೊಂದು ಬೇಗ ಹೋಗಿ ಏನ್ ಮಾಡ್ತಾರೆ ಮೇಡಮ್.
ಹ ಅವಾಗಿದ್ದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಎಲ್ಲಾ ಕಡೆಯಿಂದ ಬರೋದಾ. ಎಲ್ಲ ಕೊಟ್ಟು ಕೊಟ್ಟು ಬರ್ತಿತಾರೆ ಮೇಡಮ್.
ಹ್ಮ್ ಹ್ಮ್ ಮತ್ತೆ.
ಅವಾಗ ಹೋದಾಗ್ಲೇ ನಮಗೆ ಚೆನ್ನಾಗಿ ಲಾಭ ಸಿಗುತ್ತೆ ಮೇಡಮ್ ಆ ಟೈಮ್ಗಳಗೆ ಹೋದ್ರೆ ಬೆಳಗಿನ್ನಜಾವ ಹೋದ್ರೆ ಎಲ್ಲ ತಗೊಂಡಿರ್ತಾರೆ ನಮ್ಮ್ ತರಕಾರಿ ತಗೊಮ್ಬೋರೆ ಇರಲ್ಲ ಬೇರೆ ಕಡೆಯಿಂದ ಬಂದಿರೋವೆಲ್ಲಾ.
ಅಲ್ಲ ಮತ್ತೆ ನೀವು ಬೆಳಗಿನಜವಾನೇ ಹೋಗ್ಬೇಕಂತಿದೀರಾ.
ಬೆಳಗಿನಜಾವ ಹೋಗಲ್ಲ ಮೇಡಮ್ ನಾವ್ ನಾಕ್ ಗಂಟೆ ಐದ್ ಗಂಟೆ ನಾವು ಹೋಗೋದು ಅತ್ಕೂ ಮುಂಚೇಲು ಬರೋರು ಐದಾರೆ ಮೇಡಮ್.
ಹ್ಮ್ ಹ್ಮ್ ಮಧ್ಯಾಹ್ನ ಹೋದ್ರೆ ಏನಾಗುತ್ತೆ ಮೇಡಮ್ ಮಧ್ಯಾಹ್ನ ಹೋದ್ರೆ ಏನಾದ್ರೂ ಸಮಸ್ಯೆನಾ ಮೇಡಮ್.
ಮಧ್ಯಾಹ್ನ ಯಾರ್ ತಗಂತಾರ ಮೇಡಮ್ ಮಾರ್ಕೆಟೇ ಇರಲ್ ಅಲಾ ಅದೇ ಮಾರ್ಕೆಟ್ ಅಂದ್ರೆ ಸುಮ್ಮನೆ ಇಟ್ಕಂಡ್ ಮಾರ್ಬೇಕಷ್ಟೆ ನಾವೇ ಕೂತ್ ಮಾರ್ರಗೆ ಅದು ಆ ಆ ರೀತಿ ಮಾರ್ಬೋದು ಮಧ್ಯಾಹ್ನ ತಗಂಡೋದ್ರೆ ಕಾವಕ ಕಡಮೆ ಬೆಲೆ ಸಿ ಯ ತಗಂ ತರೆತ್ ಹಾರ್ ತಗಂಡ್ ಇರ್ತಾರ ನಮ್ಮ ಹತ್ರ ಕಡಮೆ ಕೇಳ್ತಾರ ಅವಾಗ
ಹ್ಮ್ ಹ್ಮ್ ಹಂಗಾದ್ರೆ ನಾವು ಅದೀಕ್ಕೆ ಅಂತ ನೀವು್ ಬೇ ಬೆಳಿಗ್ಗೆ ಬೇಗಾ ಹೋಗ್ತೀರಾ
ಹ್ಮ್
ಮತ್ತೆ ಮೇಡಮ್ ಆ ಈಗ ಮೆಣಸಿನ್ ಗಿಡ
ಮನ್ಸಿಕಾಯಿ ಅಂದ್ರೆ ಮನ್ಸಿಕ ಕಾಯಿ ಇದನು ಅರವತ್ ರೂಪಾಯ ಎಂಬತ್ತು ರೂಪಾಯಿ ಕೆ ಜಿ ಐತೆ ಮೇಡಮ್ ಈಗ್ಲೂನು
ಹಾ ಮೇಡಮ್
ತುಂಬಾ ಚೆನ್ನಾಗ್ ಲಾಭದಾಯಕ ಐತೆ ಟಮಾಟೋದಾಗ ಐತೆ ಬದನೆಕಾಯಿ ಆಗೈತೆ ಪ್ರತಿ ಒಂದು ತರಕಾರಿಯಾಗು ಐತೆ ಮೇಡಮ್ ಲಾಭದಾಯಕ ಅದಕೋಸ್ಕರ ನಾ ಬರೀ ತರಕಾರಿನೇ ಜಾಸ್ತಿ ಹಾಕದು ಹಾ ಏನಿಲ್ಲ ಅಂದ್ರೆ ಇಪ್ಪತ್ ರೂಪಾಯಿ ಹದ್ನೈದು ರೂಪಾಯಿ ಕಡಿಮೆ ಇದ್ದಾಗ ಕಡಿಮೆ ಕೊಡ್ತೀವಿ ಕಾಯಿ ಜಾಸ್ತಿ ರೇಟ್ ಇದ್ದಾಗ ಜಾಸ್ತಿ ಕೊಡ್ತಾರೆ ಮೇಡಮ್ ಏನಂದ್ರೆ ಒಂದ್ ಗಿಡ ಒಂದ್ ಗಿಡ ಏನಿಲ್ಲ ಅಂದ್ರೆ ಒಂದ್ ನೂರು ನೂರ್ಕಾಯಿ ಮೇಲೆ ಬಿಡುತ್ತೆ ಮೇಡಮ್ ನಮ್ದು ತೆಂಗಿನ ಗಿಡ
ಹ್ಮ್ ಹ್ಮ್ ಹಂಗಾದ್ರೆ ಆ ಒಂದ್ ಮರದಿಂದ ನೂರ್ ತೆಂಗಿನ್ಕಾಯಿ ಅಂದ್ರೆ ಇಪ್ಪತ್ ರೂಪಾಯಿಗೆ ಹೋದ್ರು ಅಲ್ಲಿಗೆ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಮೇಡಮ್
ಸಾವಿರ ರೂಪಾಯಿ ಬಂದೆ ಬರುತ್ತ ರೀಮೆಡಮ್
ಹ್ಮ್ ಅದ್ರೆ ಎಷ್ಟ್ ದಿನಕ್ಕ ಒಂದ್ಸತಿ ಕಾಯಿ ಬಿಡುತ್ತೆ ಮೇಡಮ್
ಅದ ಆರ್ ತಿಂಗ್ಳಿಗೆ ಒಂದ್ಸತಿ ಮೇಡಮ್ ನಾವು ಅಂದ್ರೆ ನಾವ್ ಬಂದಿರ ಬಂದಿರ ಕಂಪ್ಲೀಟ್ ಕೇಳಲ್ಲ ಮೇಡಮ್ ನಾವು ಬಂದಿರ ಬಂದಿರವ ಒಣ್ಕಾಯಿ ಒಣ್ಕಾಯಿ ಮಾತ್ರ ಕೀಳ್ತೀವ ಅದಕೋಸ್ಕರ ನಮಗೆ ತಿಂಗ್ಳಗ್ ಒಂದ್ಸತಿ ಹಿಂಗ್ ನಾವು ಮಾರತೇವಿ ಒಸ್ಟ್ ಪೂರ್ತಿ ಒಂದ ಕ್ಲೋಸ್ ಮಾಡ್ಕೆಮಲ್ಲ ನಾವು ರೇಟ್ ಇದ್ದಂಗೆ ನಾವು ಕಿತ್ಕೊಂಡ್ ಮಾರ್ತಿವಿ ಮೇಡಮ್
ಹಂಗಾದ್ರೆ ಅಲ್ಲಿ ಮಠ ನೀವು ಮರದೆಲ್ಲ ಬಿಟ್ಟಿರ್ತೀರಾ?
ಹ ಮೇಡಮ್ ಅವು ಬೀಳ್ತಿರ್ತಾವ ಬಿದ್ದವು ಮತ್ತೆ ನಮ್ಗೆ ನನ್ ರೇಟ್ ಸಿಗ್ಲಿಲ್ಲ ಕಡಿಮೆ ಇದ ಅಥವಾ ಅವನ ಕೊಪ್ರಿಗೆ ಆಗ್ತಿವ್ ಮೇಡಮ್ ಸಪ್ಪಿ ಮಾಡ್ತೇವಿ
ಮೇಡಂ ಮತ್ತೆ ಮೇಡಮ್ ಕೊಬರಿ ಮಾಡಿದ್ರೆ ಮತ್ತ ಅದ್ರಲ್ಲೂ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಮ್ಯಾಮ್ ನಮ್ಮ್ ಲಾಸ್ಟ್ ದ್ ಹೊಸತಿ ಕರೆ ಮಾಡಿದಾಗ. ನಾವು ಅ ಕೊಬ್ಬರಿನಲ್ಲೂ ಎಣ್ಣೆ ಮಾಡ್ತರ ಏನ್ ಬರಿ ಕಾಯಲ್ ಮಾತ್ರನಾ?
ಅದು ಕಾಯಲ್ಲಿ ಮಾಡ್ಬೋದು ಕಾಯಲ್ಲಿ ಮಾಡ್ಬೋದು ಆಮೇಲೆ ಒಣೆ ಕೊಬ್ಬರಿ ಅಂದ್ರೆ ಜಾಸ್ತಿ ಇದಾಗುತ್ತೆ. ಅದನ್ನು ಮಿಷೀನಿಗೆ ಕೊಡ್ತೀವಿ ಅಕಸ್ಮಾತ್ ತಿದ್ರ ಅದನ್ನ ಮೇ ಮಿಷಿನಿಗೆ ಕೊಡಲ್ಲ ನಮ್ಮ ಕೊಪರಿ ಮಾಡ್ತೀವಿ ಮೇಡಮ್ ಅದ್ರಕ್ಕೂ ಚೆನ್ನಾಗಿ ಕೊಬ್ಬರಿಯಾಗಿ ಬಾಳ ರೇಟ್ ಕಾಯಿಗಿಂತ ಕೊಬ್ಬರಿನೇ ರೇಟ್ ಮೇಡಮ್
ಹಾ ಹೌದೌ ನ ಮತ್ತೆ ಇದು ಹ ಕೊಪ್ಪ್ರಲ್ಲಿ ಜಾಸ್ತಿ ಜಾಸ್ತಿ ಎಣ್ಣೆ ಬರುತ್ತಾ ನ್ನು ಕಾಯಲಿ ಜಾಸ್ತಿ ಎಣ್ಣೆ ಬರುತ್ತಾ ಮೇಡಮ್
ಕೊಬ್ರಿಯಲ್ಲಿ ಜಾಸ್ತಿ ಬರುತ್ತೆ ಮೇಡಮ್ ಎಲ್ಲ ಎಲ್ಲಾ ಹಿಂಗು ಹಾಲೆಲ್ಲ ಇದಾಗಿರುತ್ತಾ ಅದ್ರಾಗ ಎಣ್ಣೆ ಎಣ್ಣೆ ಎಣ್ಣೆ ಮಿಕ್ಸ್ ಜಾಸ್ತಿ ಇರುತ್ತೆ ಮೇಡಮ್ ಮತ್ತೆ ಕರ್ಬೆ ಹೋಗ ಹಾಕಿದ್ದೀವಿ ಕರ್ಬೇ ಹಾಕಿದೀವಿ ಅವು ಒಂದ ಐದ್ ಗಿಡ ಇದೆ ಮೇಡಮ್ ಅದ್ರಲ್ಲೂ ಅವನು ಮಾರ್ಕೆಟ್ಗೆ ಹೋಗ್ತಾರ ಹೆಂಗೋ ತರಕಾರಿ ತಕೊಂಡು ಅದ್ರಲ್ಲೂ ಬರುತ್ತೆ ನಮಗೆ ಏನಿಲ್ಲ ಅಂದ್ರೆ ಒಂದ್ ಸೀೂಡ್ ನಾವು ಐದ್ ರೂಪಾಯಿ ಸೀಡ್ ಕೊಟ್ರಿ ಅವ್ರು ಹತ್ ರೂಪಾಯಿ ಸೀಡ್ ಮಾಡ್ಕೊತಾರ ಏನಿಲ್ಲ ಅಂದ್ರ ಅದ್ರಾಗು ಒಂದ್ ಮೂ ಚಡು ಕೊತ ಇದು ಕರಿಬೇವು ಕೊಡ್ತೀವಿ ಕೊತ್ತಂಬರಿ ಹಾಕಿದೀವಿ ಅವನು ಒಂದೊಂದ್ ನೂರ್ಸೂಡು ಹೋಗಿದೀನ್ ಮಾರ್ಕೆಟ್ ಒಂದೊಂದೊಂದ್ ನೂರ್ ಸೀಟ್ ಕೊಟ್ಟು ಕಳಸ್ತೀ ಮೇಡಮ್ ನಿಂಬೆ ಗಿಡ ಹಾಕಿದ್ದೀವಿ ನಿಂಬೆ ಗಿಡದ ಇದ್ದಲುೂನು ನಮಗೆ ಒಂದು ಮೂರ್ ಗಿಡ ಇದದೆ ಮೇಡಮ್ ಅವು ಏನಿಲ್ಲ ಅಂದ್ರುನು ಹ ಇನ್ನೂರು ತಕ್ಕ ನಂಬಿ ಕಾಯಿ ಬಡ್ತವ ಮೇಡಮ್
ಹ್ಮ್ ಮೇಡಮ್
ಅಳ್ಸಿನ ಗಿಡ ಹಾಕಿದೀವಿ ಅ ಅಳ್ಸನ್ ಗಿಡ ಬಿಟ್ಟಂಗೆಲ್ಲ ನಾವೇ ತಿತೀವಿ ಮೇಡಮ್
ಅದನ್ನ ಅದ ನ ಅಳ್ಸನ್ ಮರ ಏನ್ ಹಳ್ಸಿನ ಗಿಡದಲ್ಲಿ ಬಿಡ ಕಾಯ ನ್ ಮಾರಲ್ಲ ಮೇಡಮ್
ಇಲ್ಲ ಇಲ್ಲ ಮಾರಲ್ಲ ಮೇಡಮ್ ಅದು ಅವಾಗವಾಗ ಬಿಡ್ತಲೇ ಇರುತ್ತೆ ನಾವ್ ತಿಂತಲೇ ಇರ್ತ್ತೆ ತ್ತವೆ ಅವ ನಮಗೋಸ್ಕರ ಬಿರ್ತತೆ ಮೇಡಮ್ ಅಳಸನ್ ಗಿಡ ಮಾವಿನ ಗಿಡಗಳು ಈಗ ಬೇರ್ಯಾರ್ ಬರ್ತಿರ್ತಾರ ಫ್ರೆಂಡ್ಸ್ಗಳು ಅವ್ರಿಗೆ ಕೊಡ್ತಿರ್ತಿವಿ ತೀರ್ತಿವಿ ಮೇಡಮ
ಮತ್ತೆ ನೀವು ಮತ್ತೆ ನೀವು ಹಳೆ ವಿಡಿಯೋದಲ್ಲಿ ಹೇಳಿದ್ರೆ ಅಲ್ಲ ಹಳೆ ಕರೆನ ಹೇಳಿದ್ರಲ್ಲ ಮೇಡಮ್ ನ ಕೋಳಿಸ್ ಹಾಕಿದ್ದೀವ ಅಂತ ಅದ್ರ ಲಾಭ ಇದಯಾ ಮೇಡಮ್
ಲಾಭ ಇದೆ ಮೇಡಮ್ ಲಾಭ ಇದೆ ಮೇಡಮ್ ಅದ್ರಲ್ಲೂನ ಲಾಭ ಇದೆ ಒಂದ್ ಮ ಮಟ್ಟೆ ಏನಿಲ್ಲ ಅಂದ್ರೆ ಹತ್ತು ರೂಪಾಯಿ ಒಂದ್ ಮಟ್ಟೆ ಹತ್ತು ರೂಪಾಯಿ ಒಂದು ಹತ್ ರೂಪಾಯ ಒಂದ್ ಮಟ್ಟೆ ಮೇಡಮ್ ಹತ್ ರೂಪಾಯೂ ಆಗುತ್ತೆ ಒಂದೊಂದ್ ಕಡೆ ಹದ್ನೈದು ರೂಪಾಯಿ ಆಗುತ್ತೆ ಮೇಡಮ್ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪ ತಕ್ಕ ವಾಕ್ಸ್
ಹ್ಮ್ ಹ್ಮ್ ಮತ್ತೆ ನೀವು ಎಲ್ಲ ಅದ್ನೆಲ್ಲ ಯಾವ ತರ ಮಾಡ್ತೀರಾ ಮೇಡಮ್ ಈಗ ಮಟ್ಟೆನ್ ಏನ್ ಮಾರ್ತೀರಾ ಇಲ್ಲ ಮನೆೆಯಲ್ಲಾ ತಿಂತೀರಾ
ಮನೆಯಲ್ಲಿ ತಿಂಬವಷ್ಟು ತಿನ್ತಿವಿ ಮೇಡಮ್ ಮಾರವಷ್ಟು ಮಾರ್ತಿೀವಿ ಮೇಡಮ್ ಮನೆಗೆಲ್ಲಾ ತಿಂದು ನಾವು ಮಾರ್ಕೆಟ್ ಹ ಬೇರೆ ಯಾರಾದರು ಕೇಳ್ತಿರ್ತಾರೋ ಅವ್ರಿಗೆ ಕೊಡ್ತತಿವಿ ಮೇಡಮ್ ಮಟ್ಟೇನು ಜಾಸ್ತಿ ಇಟ್ಕೊ ಮ ಆಮೇಲೆ ಮರಿಗ ಆಗವಷ್ಟು ಮರಿ ಮಾಡಕ ಇಟ್ಕೊತಿ ಮೊಟ್ಟೆನ
ಹ ಮೇಡಮ್ ಹಂಗ ಅದ್ರೆ
ಮಾರನೂ ಮಾರ್ತೀವಿ ಮನೆಗ ಮನೆಯ ಮಕ್ಳು ತಿಂದನ ತಿಂತಾರ ಮೇಡಮ್
ಹಾಗ್ರೆ ಕೋಳಿಲ್ಲಿ ಲಾಭದಾಯಕವಾಗಿದೆಯ ಮೇಣ್
ಾಯಕವಾಗಿದೆ ಮೇಡಮ್ ಅದು ಏನಿಲ್ಲ ಅಂದ್ರೆ ಒಂದು ಕೆ ಜಿ ಕೋಳಿಗೆ ನಾನೂರ ಐವತ್ತ ಐನೂರು ರೂಪಾಯಿ ಒಂದು ಕೆಜಿ ಒಂದು ಕೆ ಜಿ ಆ ನಾಟೆ ಕೋಳಿ
ಹಾ ಮೇಡಮ್
ನಾ ಅದನ್ನು ಮಾರ್ಬೋದು ನಾವು ದೊಡ್ಡವಾದಾಗ ಒಂದ್ ಸ್ವಲ್ಪ ನಾವು ಒಂದ ಳೆ ಹಳೆ ಇದಕ್ ಬ್ದಿರ್ತಾವ ಹೊಸ ಹೊಸ ಇಟ್ಕೊತೀವಿ ಹಳೆ ಜಾಸ್ತಿ ಇದ್ರೆ ಕೊಡ್ ಮೇಡಮ್ ಐನೂರು ರೂಪಿ ಏನಿಲ್ಲ ಕೆಿ ಐನೂರುಾಯಿ ಫೈನ್
ಹ್ಮ್ ಮೇಡಮ್
ಅಲ್ಲಿ ಅಲ್ಲಿಗೆ ಒಂದು ಹತ್ತು ಹತ್ತು ಕೊಟ್ಟನು ಆ ಐನೂರು ರೂಪಾಯಿ ಕೆಜಿ ಆದ್ರೆ ಹತ್ತಕ್ಕೆ ಅಲ್ಲಿಗೆ ಐದ್ ಸಾವಿರ ರೂಪಾಯಿ ಬರುತ್ತೆ ಮೇಡ್
ಹಾ ಮೇಡಮ್ ಮತ್ತೆ ಮೇಡಮ್ ನಿಮ್ದ ಅಡಕೆ ಅಡ್ಕೆ ಎಲ್ಲ ಯಾವ್ ತರ ಮೇಡಮ್
ಅಡಿಕೆ ನಾವವು ಹಂಗೆ ತೋಟದ ಮೇಲೆ ಆದ್ರೂ ಕೊಡ್ತೇವಿ ಮೇಡಮ್ ನಾವ್ ಇಲ್ಲಾಂದ್ರೆ ನಾವೇ ಆದ್ೂ ಬೇ ಬೇಯತೀವಿ ಮೇಡಮ್ ಯಾವ್ಯಾವ ರೀತಿ ಐತ ಮಾರ್ಕೆಟಿಂಗ್ ಆ ರೀತಿ ನೋಡ್ ನೋಡಿ ಮಾಡ್ತಿೀವಿ ಮೇಡಮ್ ನಾವವು ಲಾಭದಾಯಕವಾಗಿದ್ರೆ ಮಾರ್ಕೆ ಕೆಟಿಿಗೆ ಹಾಕ್ತಿೀವಿ. ಲಾಭದಾಯಕ ಇಲ್ಲ ನಾವ ಸ್ವಂತಕ ಮಾಡ್ತಿೀವಿ ಮೇಡಮ್
ಹಾ ಮೇಡಮ್ ಈತರ ಮಾಡ್ಬೇಕು ಮೇಡಮ್ ಎಲ್ಲಾ ಈಗ ಸಮಗ್ರ ಕೃಷಿ ಮಾಡೋದ್ರಿಂದ ನೋಡಿ ಮೇಡಮ್ ಎಷ್ಟು ಲಾಭ ಇದೆ ಅದಕ್ ನೀವೇ ಎಕ್ಸಾಂಪಲ್ಲ ಮೇಡಮ್ ನಾನು ಸಮಗ್ರ ಕಖುಷಿ ಶುರು ಮಾಡಬೇಕಂತನಿ ಏನಾದ್ೂ ಅನಿಸಿಕೆ ಅಭಿಪ್ರಾಯ ಬೇಕಿದ್ರೆ ಕೇಳ್ತೀನಿ ಮೇಡಮ್ ನ ಕರೆ ಹೀಗೆ ಪಿಕ್ ಮಾಡಿ ಮೇಡಮ್ ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು ಮೇಡಮ್
ಆಯ್ತು ಮೇಡಮ್ ನಿಮ್ಮ ಹತ್ರ ಮಾತಾಡ ನಮ್ಗೂ ಖುಷಿ ಆಗ್ತಾ ಇದೆ ಮೇಡಮ್ ನೀವ್ ಈ ರೀತಿ ಎಲ್ಲ ಕೇಳೋದು ನಮಗ ಖುಷಿ ಅಂದ್ರೆ ಖುಷಿನೇ ತುಂಬಾ ಖುಷಿ ಆಗುತ್ತೆ ಮೇಡಮ್ ನೀವು ಮಾತಾಡೋದು ಇದ್ದಾನ
ಹಾ ಸರಿ ಮೇಡಮ್ ಧನ್ಯವಾದಗಳು ಮೇಡಮ್
ಧನ್ಯವಾದಗಳು ಮೇಡಮ